ಹಲೋ ಯವರಾಜ್ ಅವ್ ಕರಿಲ್ಲ್ ಮಾತಾಡೆಲ್ಲ ಅವಂಗೆ
ಹಲೋ ಏನ್ ಮಾಡ್ತಿದ್ದಿ ದೋಸ್ತ
ಏನಿಲ್ಲ ಬೈ ಏನ್ ಮಾಡ್ತಾ ಇದ್ಯಾ
ನೀನ್ ಏನ್ ಮಾಡ್ತಿದ್ಯಾ ಬಾಯ್ ಊಟ ಆಯ್ತಾ.
ಮಾಡ್ದೋ
ಊಟ ಆಯ್ತನ್ ಬಾಯ್
ಇಪ್ಪನು ಮಾಡೆಲ್ಲ ಕೇಳಯಕ್ ಮಾತಾಡ ಏನಿಲ್ಲಪ್ಪ ಇಲ್ಲಿ ರಾಜುಗೌಡ್ ಅವ್ರು ಬಂದಿದ್ರು ರಾಜುಗೌಡ ಅವರು ಬಂದಿದ್ರು.
ಈ
ಹಲೋ ಇನ್ನಿಲ್ಲ ಅದೇ ಅವರು ಮಾತಾಡ್ ತ್ತಿದ್ರೂ ಮಾತಾಡ್ತಾ ಇದ್ರು
ಏನ್ ಮಾತಾಡ್ತಿದ್ರು
ಅವರು ಸ್ವಲ್ಪ ವೈಯಕ್ತಿಕ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು.
ಹೌದಾ ವೈಯಕ್ತಿ ವೈಯಕ್ತಿಕ ವಿಷಯ ಅಂದ್ರೆ ಎನ್
ಅವು ನಿಮ್ಮ ಬಳಿ ಹೇಳುವಂತಹದ್ದಲ್ಲ.
ಹೌದಾ
ಹ್ಮ್ ಮತ್ತೆ ಊಟ ಆಯ್ತಾ ನಿಮ್ದು.
ಹ್ಮ್ ನಮ್ದು ಊಟ ಆಯ್ತು ನೀವೇನ್ ಊಟ ಮಾಡಿದ್ರಿ ಇವತ್ತು.
ನಾವು ಊಟ ಮಾಡಿದ್ವಿ ನಮ್ಮ ವಸತಿ ನಿಲಯದಲ್ಲಿ ಇವತ್ತು ನಮ್ಮ
ಹ್ಮ ಇವತ್ತು ವಿಷ್ ಯ ಏನಾಯ್ತಾ ನಮ್ಮ ಕೃಷಿ ಕೃಷಿ ವಿದ್ಯಾಲಯದ ಧಾರವಡ ಗೊತ್ತಾ ನನ್ಗೆ
ಹೌದು ನೀವು ಸ್ವಲ್ಪ ಬೇರೆ ಕಡೆ ಬನ್ನಿ ಅಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ.
ಹಲೋ ಕೇಳಸತಿದ್ಯಾ.
ಹಾ ಮಲ್ಲೂರು ಬಂದ್ರ ಈಗ ನೀವು.
ಏನ್ರಿ
ನೀವು ಏಕೆ ಚೇಂಜ್ ಆದ್ರಿ ಅಲ್ಲಾ ಈಗ ಮಾತನಾಡುವರು ಬದಲಾದ್ರಿ ಅಲ್ಲ.
ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ ಸ್ಪೀಚ್ ಸ್ವಲ್ ಬದಲಾವಣೆ ಆಗ್ಬೇಕಲ್ಲ.
ಮತ್ತೆ ಏನ್ ಮಾಡ್ತಾಯಿದಿರ ಹಾ ಕೇಳಸ್ತಾ ಇದ್ದೆ ನನಗೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೆ. ಮತ್ತೆ ಏನಾಯ್ತು ಊಟ ಏನ್ ಮಾಡಿದ್ರಿ ನೀವು ಇವತ್ತು.
ಊಟ ಶ್ಯಾವಿಗೆ ಪೈಸಾ ಅನ್ನ ಸರ್.
ಮತ್ತೆ.
ಮತ್ತೆ ನಿಮ್ಮಲ್ಲಿ ವಾತಾವರಣ ಹೆಂಗಿದೆ.
ನಮ್ಮಲ್ಲಿ ಇವತ್ತು ವಸತಿ ನಿಲಯದ ನಿಲಯ ಪಾಲಕರಾದಂಥ ಕುಲಕರ್ಣಿ ಗುರುಗಳ ಹುಟ್ಟು. ಹಬ್ಬ ಇತ್ತು.
ಓಹ ಕುಲಕರ್ಣಿ ಕುಮಾರ್ ಕುಲಕರ್ಣಿ ಶ್ಯಾಮರಾವ್ ಕುಲಕರ್ಣಿ ಅವ್ರು.
ಆ ಅವ್ರದು ಹುಟ್ಟಿದ ಹಬ್ಬ ಇತ್ತು ಅವರ ಹುಟ್ಟ. ಹುಟ್ಟು ಹಬ್ಬದ ಪ್ರಯುಕ್ತ ನಮಗೆ ಇವತ್ತು ಮಧ್ಯಾಹ್ನ.
ನಮ ನಮ್ಮಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶ್ಯಾಮರಾವ್ ಕುಲಕರ್ಣಿ ಅವೇ.
ಹಾ ತಿಳಿಸ್ತೀನಿ ನಮ್ಮ ಗಜಮಾಮಲ್ಲ ಅವರು ಹೇಳಿದಾರಂತ ಹೇಳಿ ಅವರಿಗೆ ತಲುಪಿಸುತ್ತೇನೆ.
ಹೌದು ಒಳ್ಳೇದು ಅವ್ರಂದ ನಮ್ಮಿಂದ ಅವ್ರಿಗೆ. ಶುಭೋದಯ ಕಳಿಸಿದ್ದೀವೆ ನೀವು ನಿಮ್ಮಿಂದ ಅವ್ರರಿಗೆ ಶುಭೋದಯ ಕಳ್ತ್ರರಿ
ನಾವು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅವರನ್ನು ಕರೆಸಿಕೊಂಡು. ಹತ್ತು ಕೆ ಜಿ ಕೇಕ್ ತರಿಸಿದ್ವಿ.
ಹೌದ ಹತ್ತು ಕೆಜಿಗಳ ಕೇಕ್ ತರಿಸಿದಿದ್ದಾರೆ ಶ್ಯಾಮರಾವ್ ಕುಲ್ಕರ್ಣಿ ಅವರಿಗೆ.
ಹಾ ರಾತ್ರಿ ಹನ್ನೆರಡು ಗಂಟೆಗೆ. ಕಟ್ ಮಾಡಿ.
ಹ್ಮ್ ಎಲ್ಲಾ ಎಲ್ಲಾ ವಿದ್ಯಾರ್ಥಿಗಳು ರೊಕ್ಕ ಹಾಕಿ ತರಿಸಿದ್ರಯ ಶಾನೂ.
ಇಲ್ಲ ನಾವು ಹಾಸ್ಟೆಲ್ ಫಂಡ್ ಅಂತ ಇರುತ್ತೆ ಹೊಸತಿನಿಲಯದ ಹಣ
ಹ್ಮ್ ಹೊಸತಿನಿಲಯ ಫಂಡ್ ಇದಿಯಾ ಆದ್ದರಿಂದ್ದ ಶಾಮ್ರವ್ ಕುಲಕರ್ಣಿ ಸರ್ ಅವರಿಗೆ ಕೇಕ್ ತರ್ಸಿದ್ರಿ.
ಹ್ಮ್
ಹೌದು ಒಳ್ಳೇದು ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಮಾಡುವುದು ಕೇಕ್ ಒಳ್ಳೇದು ಅದು.
ಹ್ಮ್ ಅವರ ಹುಟ್ಟಿದ ಹಬ್ಬದ. ದಿನ ನಮಗೆ ಮೆಂತೆ ಚಪಾತಿ. ಪಾಲಕ್ ಪನ್ನೀರು ಬಿರಿಯಾನಿ. ಮತ್ತೆ ಗುಲಾಬ್ ಜಾಮೂನು.
ಗುಲಬ್ ಜಾಮುನ್.
ಹಾಗೆ ಇನ್ನಿತರ ತಿನಿಸು ತಿಂಡಿಗಳನ್ನು ಮಾಡಿ ಇಟ್ಟಿದ್ರು.
ಒಳ್ಳೇದು ಎಲ್ಲಾ ತಿಂಡಿಗಳಗಳನ್ನುೂ ಮಾಡ್ತಾರಲ್ಲ ಒಳ್ಳೆ. ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಕೊಡ್ತಾವಲ್ಲಾವು.
ಎಲ್ಲವೂ ಕೊಡುತ್ತೆ ಹಾಗೆ. ಪೊಟ್ಯಾಸಿಯಮ ಮತ್ತೆ ಎಲ್ಲ ಇನ್ನಿತರ ಎಲ್ಲಾ ತರಹದ್ದು ಕೊಡುತ್ತೆ.
ಪೊಟ್ಯಾಸಿಯಂ ಕೊಡಕಲ್ಲ ಅದ ಎಲ್ಲ ಅದು. ಗಿಡ ಮೂಲಿಕೆಗಳಿಗೆ ಸಸ್ಯಗಳಿಗೆ ಕೊಡ್ತಾ. ಡಿ ಎ ಪಿ ಯೂರಿಯಾ ಪೊಟ್ಯಾಷಿಯಂ.
ಅಪ್ಪೋ ನೀವು ತುಂಬಾ ಜಾಣರು ಇದ್ದೀರಾ ನೋಡಿ.
ಇಲ್ಲ ನಾವು ನಿಮ್ಮಷ್ಟು ತಿಳ್ಕೊಂಡಿದ್ದೆಲ್ಲ ನಾವು ಸ್ವಲ್ಪ ಕನ್ನಡದಲ್ಲಿ ಓದಿದ್ರಿ ನೀವು ಆಂಗ್ಲ ಮಾಧ್ಯಮದಲ್ಲಿ ಬಹಳ ಮಾಹಿತಿ ತಿಳ್ಕೊಂಡಿದ್ರಿ ನೀವು.
ಕ್ಕನೂ ನೀವು ಯಾವ ಶಾಲೆಯಲ್ಲಿ ಓದ್ತಾ ಇರೋದು ಈಗ
ನಾವು ಕೃಷಿ ವಿಶ್ವವಿದ್ಯಾಲಯ ಭೀಮರಾಯಂಗುಡಿಯಲ್ಲಿ ಓದ್ತಾ ಇದ್ದೀವಿ.
ಹೋ ನಾವು ಕೂಡ ಕೃಷಿ ಪದವಿಯನ್ನು ಸ್ವೀಕರಿಸಿದ್ದೇವೆ ಇಲ್ಲೇ. ಧಾರವಾಡ ಗೊತ್ತಲ್ಲಾ ನಿಮಗೆ.
ಧಾರವಾಡ ಹೂ ಕೃಷಿ ಮಹಾವಿದ್ಯಾಲಯ
ಹಾ ಹ ಆ ಮಹಾವಿದ್ಯಾಲಯದಲ್ಲಿ ಈಗ ಓದ್ತಾ ಇರೋದು ನಾವು.
ಹೌದ ಹೌದು ಒಳ್ಳೆ ಒಳ್ಳೆ ಕಾಲೇಜ್ ಅದು.
ಹ್ಮ್ ತುಂಬಾ ಪ್ರಸಿದ್ಧಿ ಪಡೆದಿದೆ ಕಾಲೇಜು ಕಾಲೇಜಿಗೆ ಸುಮಾರು ಐವತ್ತರಿಂದ ಅರವತ್ತು ವರ್ಷಗಳ ಕಾಲ ಇತಿಹಾಸವಿದೆ.
ಇತಿಹಾಸವಿದೆ ಅಲ್ಲಿ ಎಲ್ಲಾ ಕೃಷಿ ಮೇಳನ್ ಕೇಳಿದ್ರಿ ನೀವು ಅಲ್ಲಿ.
ಹಾ ಕೇಳಿದ್ದೀನಿ ನಾನು ಅದರ ಬಗ್ಗೆ.
ಇಲ್ಲಿ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಸಸ್ಯಗಳು ಒಳ್ಳೆ ಹ ಎಣ್ಣೆಗಳು ಗೊಬ್ಬರಗಳು
ಹ್ಮ್
ಮತ್ತೆ ಕೋಳಿಗಳು
ಹ್ಮ್
ಎಮ್ಮೆಗಳು
ಹ್ಮ್
ಬೇರೆ ಬೇರೆ ಧನಗಳು ಎಲ್ಲಾ ಬರ್ತಾವ ನೋಡಿದ್ರೆ ಆ ಕೃಷಿ ಮೇಳೆ ಎಲ್ಲಿ ಆದ್ರೆ ವಿಸಿಟ್ ಬೂಕ್ ಮಾಡಿದ್ದೀರಾ ನೀವು
ಹಾ ನಾನು ನೋಡಿದ್ದೀನಿ ಅಪ್ಪಾ
ಎಲ್ಲಿ ವಿಸಿಟ್ ಮಾಡಿದ್ರೆ ನೀವು
ನಾವು ಹೋದ ವರ್ಷ ನಮ್ಮ ಕಾಲೇಜ್ ನಲ್ಲೇ ಕೃಷಿ ಮೇಳ ಬಿತ್ತು.
ಒಂದು ಕ್ ನಿಮ್ಮ ಕಾಲೇಜಿನಲ್ಲಿ ಕೃಷಿ ಮೇಳ ಇತ್ತಾ.
ಹ ಕೃಷಿ ಮೇಳದಲ್ಲಿ ನಮಗೂ ಕೂಡ ಒಂದು ಅಂಗಡಿಯನ್ನು ಇಡಲು ಹೇಳಿದರು ಅಂಗಡಿಯಲ್ಲಿ ನಾವು ಎಲ್ಲಾ ರೀತಿಯ ಅಂದರೆ ಸೂರ್ಯಕಾಂತಿಯ ಎಣ್ಣೆ ಪೊಂಗೇಮಿಯ ಎಣ್ಣೆ
ಒಳ್ಳೆ ಹ್ಮ್ ಶಿಂಗದ ಎಣ್ಣೆ ಬೀಜಗಳನ್ನು ಬೇರೆ ಬೇರೆ ತಳಿಯ ಬೀಜಗಳನ್ನು ಇಟ್ಟು ನೀವು ಆ ಅಂಗಡಿಯನ್ನು ನಡೆಸ್ತಿದ್ದೀರ.
ಹೌದು
ಜನರಿಗೆ ಎಐ ಟೈಪ್ ಅದು ಇದು ಮಾಡ್ಬೇಕು ಸಿಂಪಣೆ ಮಾಡ್ಬೇಕಂತ ಹೇಳಿ ಹೇಳಿಕೊ ಕೊಡ್ತಿದ್ದೀರಿ ನೀವು.
ಹ್ಮ್ ಹೌದಪ್ಪಾ
ಹೌದು ಒಳ್ಳೆ ಮಾಹಿತಿ ತಿಳ್ಕೊಂಡಿದೀರ ನೀವು ಅದ್ರ ಬಗ್ಗೆ ಬಹಳ
ಹೌದು ನಾನು ಈಗ ತೃತೀಯ ವರ್ಷದ ವಿದ್ಯಾರ್ಥಿ ಧಾರವಾಡ
ತೃತೀಯ ವರ್ಷದ ವಿದ್ಯಾರ್ಥಿ ಹ್ಮ್ ಹೌದು
ಮತ್ತೆ ನೀವು ಧಾರವಾಡಗೆ ಒಮ್ಮಿ ಆದ್ರೂ ಬಂದಿದ್ರಾ.
ನಾವು ಧಾರವಾಡಕ್ಕೆ ಬಂದಿದ್ದೀವಿ ಆದ್ರೂ ಎಲ್ಲಾ ಹಸಿರು ಹಚ್ಚ ಹೆಸರಿನಿಂದ ಕೂಡಿರುತ್ತೆ. ಇರ್ತಾರೆ ಅಲ್ಲಿ ಅಲ್ಲ
ಹ ನಮ್ಮ ಧಾರವಾಡೂ ವಿಶ್ವವಿದ್ಯಾಲಯವು ಸುಮಾರು ಒಂಬೈನೂರರಿಂದ ಹನ್ನೆರಡು ನೂರವರೆಗೆ. ವಿಸ್ತಾರಗೊಂಡಿದೆ. ಕಿಲೋಮೀಟರ್ಗಳಷ್ಟು ಎಕರೆಗಳಷ್ಟು
ಓ ವಿಸ್ತೀರ್ಣ ಒಂದಿದೆ ಅದು.
ಸುಮಾರು ನೂರರಿಂದ ಏ
ಹಲೋ?
ಎಕರೆಗಳಷ್ಟು ವಿಸ್ ವಿಸ್ತರಿಸಿಕೊಂಡು.
ಹೌದು ಒಳ್ಳೇದು ಅಷ್ಟಕ್ಕೆ ಓ ವಿಸ್ತರಿಸಿಕೊಂಡಿದೆೆಯ ಅದು?
ಹೌದು ಅದೇ ರೀತಿ ಮತ್ತೆ ನಮ್ಮ ಕಾಲೇಜಿನಲ್ಲಿ,
ಕೆಲಸದಾರ ಕೆಲಸಗಾರರು ಕೆಲಸಾ ಮಾಡುತ್ತಿದ್ದಾರೆ ದೇಯಾ
ಇಲ್ಲವಾದರೂ? ಕೆಲಸಗಾರರೇ ಒಂದು ಐದುನೂರರಿಂದ ಆರುನೂರು ಜನಾ ಕೆಲಸ ಮಾಡುತ್ತಾರೆ.
ಹೌದಾ ಎಲ್ಲಾ ಕೆಲಸ ನೂರಾರು. ಸಾವಿರಾರು ಜನಕ್ಕೆ ಅನ್ನ ಹಾಕುವುದು ಒಂದು ಕೃಷಿ ಮಹಾವಿದ್ಯಾಲಯ.
ಹೌದು ನಮ್ಮಲ್ಲಿ ವಿವಿಧ ತಳೀಯ ಧನ, ಕರುಗಳು,
ಹೌದು ಎರೆ ಹುಳ ಗೊಬ್ಬರ ಕೇಳಿದ್ರಿ ನೀವು?
ಲ ಕೇನ್ ಕೂಡ ಮಾಡ್ತಾರೆ ಮಾಡ್ತಾರೆ.
ಹೂ ಎರೆ ಹುಳ ಗೊಬ್ಬರ ಎರೆ ಜಲ.
ಹು ಅಲ್ಲಿ ಏರೇದ ಹುಳ ಘಟಕ ಕೂಡ ಇದೆ ನಮ್ಮ ಹತ್ರ.
ಜೈವಿಕಾ?
ಜೈವಿಕಂದ ಇಂಧನ ಅನಿಲ ಘಟಕ.
ಹ ಘಟಕಗಳು ಅದಾವ್ಯಾ ನಿಮ್ಮ ನಿಮ್ಮಲ್ಲಿ.
ಹೂ ನಮ್ಮ ಬಳಿ ಇದೆ.
ಅಲ್ಲಿ ಅವತ್ತು ಸ್ನೇಹಲ್ಗಿರಿ ಮೇಡಮ್ ನನ್ನ ಶಿಕ್ಷಕೀ ಎಲ್ಲೇ ಕರ್ಕೊಂಡ್ ಹೋಗಿದ್ರಲ್ಲಾ ನಮ್ಮನ್ನ ಅವತ್ತು.
ನಿಮಗೆ ಗೊತ್ತು ತಾನೆ ನಾನು ಎಲ್ಲಿದ್ದಾರೋ? ಧಾರವಾಡದಲ್ಲಿ ಇರೋದು ನಾನು ಈಗ ನೀವು ಭೀಮರಾಯನಗುಡಿಯಲ್ಲಿ ಇರೋದು.
ನಾವು ಭೀಮರಾಯನ ಗುಡಿಯಲ್ಲಿ ನಾವ ಇದ್ದೇವ ಅಲ್ಲಾ ನಾವ್ ಹೇಳತ್ತಿವೆ ನೋಡು ನಮ್ಮ ಅಲ್ಲಿ. ಕೇಳಿ ನಮ್ಮಲ್ಲಿ ಮೇಲಗಿರಿ ಮ್ಯಾಮೂ ಅದರಲ್ಲ? ಶಿಕ್ಷಕಿ ಅವರು ಎನ್ನೇ ಗಣಕ್ಕ. ಕರ್ಕೊಂಡ್ ಹೊಗಿದರು ನಮ್ಮನ
ಅದ ಯಾವ್ದ ನಿಮ್ದ ಪೋಪ್ಪಾಳಿಕಾಯ?
ಪೊಂಗೇಮಿಯಾ ಪಂಗೇಮಿಯಾ?
ಒನ್ ಆ ಒಂಗೆ ಮೀಯಾ ಒಂಗೆ ಮೀಯಾ?
ಹೂ
ಪೊಂಗೇಮಿಯಾ ಅದ್ರ ನಿಂದರ ಸಾಬೂನ್ ತಯಾರು ಮಾಡ್ಬೋದು ಡೀಸೆಲ್ ತಯಾರು ಮಾಡ್ಬೋದು ಮತ್ತೆ. ಇನ್ನು ಒಂದು ಏನೋ ಅಂದ್ರಲ್ಲ ಅದ್ರ ಅದ್ರ ಬಗ್ಗೆ?
ಪೆನ್ ಆಯಿಲ್.
ಇನ್ನೊಂದ ಹ ಅ ಪ್ಯಾಕೇಜ್ ಶೌಚಾಲಯ ತೊಳೆಯೋದು ರೆಡಿ ಮಾಡ್ಬೋದಲ್ಲ ಅದರಿಂದ.
ಹೂ
ಇವ್ ಮೂರು ಎಣ್ಣೆಗಳನ್ನು ತಯಾರು ಮಾಡಬಹದು ಅದರಿಂದ.
ಹೂ
ಹೌದು ಒಳ್ಳೆಯದು ಅದು ಅದರಿಂದ ಬಹಳ ಲಾಭವನ್ನು ಪಡಿಬಹುದು ನಾವು?
ಹೂ ಹೌದು ಊಟ ಮಾಡಿದ್ರಾ ನೀವು?
ಹಾ ನಾವು ಊಟ ಮಾಡಿದ್ದೀವಿ ನೀವು?
ನಮ್ ಕೂಡ ಆಯ್ತು ಮಧ್ಯಾಹ್ನ ಏನ್ ಮಾಡಿದ್ರಿ ಊಟ.
ಮಧ್ಯಾಹ್ನ ಚಪಾತಿ ಪಲ್ಯ ಅನ್ನ ಸಾ ಸಾರ ಮಾಡಿದ್ದೀಯ
ಮತ್ತೆ ನೀವು ಧಾರವಾಡಕ್ಕೆ ಅವಾಗ್ಲಾದ್ರೂ ಬಂದರೆ ನನಗೆ ಕರೆ ಮಾಡಿ ನಾನು ನಿಮ್ಮನ್ನು ಭೇಟಿಯಾಗಿ ನಿಮ್ಮ ಬಳಿ ಸ್ವಲ್ಪ ಮಾ ನಮಗೆ ಆಸಕಂದು ಬಯಸಿದ್ದೇನೆ. ಹ್ಮ್
ಹೌದು ಸರಿ ಸುಮಾರು ಎಷ್ಟು ಶಿಷಕಿಯ ಶಿ ಶಿಕ್ಷಕ ಶಿಕ್ಷಕಿಯರು ಇರಬೋದು ಅಲ್ಲಿ ಧಾರವಾಡದಲ್ಲಿ.
ಸರಿಸುಮಾರು ನಾಲ್ಕರ ನೂರರಿಂದ ಐದು ನೂರವರೆಗೆ ಇದ್ದಾರೆ.
ಹೌದು ಆ ಒಳ್ಳೇದು ಎಲ್ಲಾ ಎಲ್ಲಾ ವಿದ್ಯಾರ್ಥಿಗಳ ಶಿಕ್ಷಣ ಎಷ್ಟು ಶಿಕ್ಷಣ ಇರ್ಬೋದು ಅಲ್ಲಿ.
ಆಯ್ತು ಅದನ್ನು ಮತ್ತೆ ನಿಮಗೆ ಪುನಃ ಕರೆ ಮಾಡಿದಾಗ ತಿಳಿಸುತ್ತೇನೆ ಈಗ ಸ್ವಲ್ಪ ನನ್ನ ಕೆಲಸವಿದೆ ಮತ್ತೇ ನಿಮಗೆ ಕರೆ ಮಾಡ್ತೇನೆ.
ಮಧ್ಯಾಹ್ ಸಂಜೆಯ ಸುಭೋದಯಗಳು.
ಓಕೆ